ಏನ ಮಾಡಕತ್ತಿಪ
ನೀವ ಏನ್ ಮಾಡ್ತದ?
ಹಾ ನಂದ ಮಧ್ಯಾಹ್ನ ಎಕ್ಸಾಮ್ ಇತ್ತಲ್ಲ ಅದೇ ಒದ ಕೋತ ಕೂತಿದೆ
ಓದುತ್ತಾ
ಹ್ಮ
ಹ್ಮ್ ಹ್ಮ್
ಅ ನಿಮ್ದ ಇಲ್ಲ ಎಕ್ಸಾಮ್
ನಮ್ದ ಎಕ್ಸಾಮ
ಹಾ ನಿಮ್ದ
ನಮದ ಇಲ್ಲಾ ಇವಾಗ ಟ್ಂಟಿ ಟೂ
ಲಾಸ್ಟ್ ಎಕ್ಸಾಮ್ ಅವಾಗ ಹೌದಾ
ಹಾ ನಾಸ್ಟಾ ಅದು ಏನರೇ ಮಾಡಿ
ನಾನ್ ನಾಸ್ಟಾ ಇವತ್ತ ಇದು ಇತ್ತು ಏನ ಚಿತ್ರಾನ
ಹಾ ಹಾ.
ನೀವು
ಹಾ ನಮ್ದ್ ಹತ್ರು
ಆಯ್ತಾ
ಹಾ ನಾ ಔಲಕ್ಕಿ ತಿಂದೆ
ಔಲಕ್ಕಿನ ಹಾ ಹಾ ಮತ್ ಯಾಲಿರೋದು
ಹೌದಾ
ಹಾ ನಿಂಗ ಇದು ಯಾವ್ದ ಬಿಜಾಪುರಲ್ಲಿ ಯಾವ್ದಾದ್ರೂ ಇದು ಆರ್ಮಿ ಕೋಚಿಂಗ್ ಗೊತ್ತಾ
ಹಾ ಗೊತ್ತಲ್ಲ ಯಾವ್ದ ಸೋಲ್ಜಾರ್ ಅಂತತ್ತಲ್ಲ ಸೋಲ್ಜಾರ್ ಕೊಚಿಂಗ ಏನು
ಹಾ
ಎಸ್ ಎಸ್ ಸೋಲ್ಜಾರ್ಅಂತ ಹೇಳಿ
ಹಾ
ಅದು ಗೊತ್ತ ಯಾಕಂದ್ರೆ ನಾನ್ ಅದೇ ಪೇಜಲಿ ಇದ್ದೆ ಅಲ್ಲಿ ಹ್ಮ್
ಹಾ ಮತ್ತೇನ್ ಗುರು ಮತ್ತೇನ್ ನಡ್ಬೇಕು ಈಗ ಎಷ್ಟು ಮೂರು ಗಂಟೆ ಮಧ್ಯಾಹ್ನ ಇರೋದು
ಹಾ ಮಧ್ಯಾಹ್ನ ಮೂರು ಗಂಟೆ ಆಕಿದಾ
ಹಾ
ಐದ್ ಗಂಟೆಕ್ ಬಿಡ್ತಾರೆ ಎರಡು ಎರಡು ಗಂಟೆ ಎಕ್ಸಾಮ್ ಅಷ್ಟೆ ನಮ್ದ
ಎರಡು ಅವರ್ ಎಕ್ಸಾಮ್ ಇರೋದ ಅಷ್ಟೇ
ಎರಡು ಅಷ್ಟೇ
ಇವತ್ತು ಯಕನಮಿಕ್ ಏನೋ ಇದೆ
ಎಕನಾಮಿಕ್ ಅ
ಹಾ
ಹಾ ನೀನ್ ಬಿ ಎ ಅಲ್ಲ ಮಾಡಿರೋದು
ಹಾಂ ಬಿ ಎ ನೆ
ಹ ಇದು ಸಬ್ಜೇಟ್ ಯಾವ್ದು ಇದೆ
ಚಾಯ್ಸಂಗ್ ಎಕನಾಮಿಕ್ ಮತ್ತೆ ಹಿಸ್ಟ್ರಿ ಇರೋದ ಮೈನ್ ಸಬ್ಜೆಕ್ಟ್
ಎಕನಾಮಿಕ್ ಹಿಸ್ಟರಿ
ಹಾ ಹಾ
ಹ್ಮ್ ಹ್ಮ್ ಯಾವ್ದ್ ಯೂನಿವರ್ಸಿಟಿ ಬರ್ತ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ
ಇಲ್ಲ ನಮ್ದು ರಾಯಚೂರು
ರಾಯಚೂರು ಯೂನಿವರ್ಸಿಟಿನ
ಹಾಂ
ಹ್ಮ್
ಹ್ಮ್ ಏನ್ ಹುಷಾರಲ್ವಾ ನಿಮ್ಗ ಹಾಸ್ಪಿಟಲ್ ಹೋಗಬೇಕಲ್ವಾ ಹೋಗಿ ಸುಮ್ನೆ ಬಡ್ಬಿದಿ ಹಾ ಹಾ
ಹೋಗಿ ಹೋಗಿ ಬಿಡ್ಬೇಡಿ
ಮತ್ತೆ ಗುರು ಮತ್ತೆನ್ಡೋದು
ಏನಿಲ್ಲ ಅದೇ ಹೋಗ್ಬರ್ತಾ ಕುಂತಿದ್ದೆ ಆ ಸರಿ ಫೈನಲ್ ಇಯರ್ ಅಲ್ವಾ ಓದ್ಕೊಂತ ಕುಂತಿದೆ
ಈ ವರ್ಷ ಫೈನಲ್ ಇಯರ್ ಆ ನೀನು
ಹಾ ಫೈನಲ್ ಇಯರ್
ಇನ್ನೆ ಎಷ್ಟು ಸಬ್ಜೆಕ್ಟ್ ಇದೆ ಇನ್ನ ಎಷ್ಟು ಎಕ್ಸಾಮ್ ಇದೆ
ಹಾ ಇನ್ನ ಎರಡು ಇದಾವು
ಇನ್ನ ಎರಡ್ ಇನ್ನ ಎರಡ್ ಆವ
ಹ ಒಂದು ಎಕನಾಮಿಕ್ಸ್ ಒಂದು ಹಿಸ್ಟರಿ
ಅದು ಎರಡು ಬರಿದ್ರೆ ಮುಗಿತು
ಹಾ
ಅದ ಹೊರ್ದ್ರೆ ಪೈನಲ್ರ ಡಿಗ್ರಿ ನೆ ಮುಗಿತು
ಹಾ ಫೈನಲ್ ಕಂಪ್ಲೀಟ
ಹಾ ಡಿಗ್ರಿ ನೀ ಕಂಪ್ಲೀಟ ಅದು ಬಟ್ ಮತ್ತೆ ಮಾರ್ಕ್ಸ್ ಕಾರ್ಡ್ ಬರೋಕೆ ಒನ್ನು ಎಷ್ಟು ಆರು ತಿಂಗ್ಗಳ ಆಗತ್ತಾ ಮೂರ್ ತಿಂಗಳು ಆಗುತ
ಹೋಗೋದನ್ನ
ಹಾ ಬ್ಯೂಟರ್ ಮತ್ತೆ ಎಕ್ಸಾಮ್ ಇದು ಅಡ್ಮಿಶನ್ ಎಲ್ಲ ಇಲ್ಲ ಎಲ್ಲ ರೋಕನ್ ಮಾಡ್ತಿವಿ
ಹ ಎಲ್ಲಾ ದಾರವಾಡ ಬೇಕಂತ ಅದ್ ನಂಗೆ
ಹ್ಮ ಧಾರವಾಡ ಹೋಗಬಿಟ್ಟು ಅಲ್ಲಿ ಒಂದು ಏನ್ ಮಾಡೋದು ಬಿ ಎಡ್ ಮಾಡದ ಏನ್ ಮಾಡೋದು
ಇಲ್ಲ ಎಂ ಎ ಮಾಡಬೇಕು ಮಾಡಿದಿನಿ ಹ್ಮ್ ಧಾರವಾಡ್ದಲ್ಲ
ಅಲ್ಲ ಬ್ರೋ ಆ ಕಡೆನೆ ಇದಿಯಲ್ಲ
ಆ ಕಡೆ ಕಾಲೇಜ್ ಇದೆಯಲ್ಲ ಎಮ್ ಎ ಕಾಲೇಜ್ ಇಲ್ಲೆಲ್ಲಾದ್ರೂ ಮಾಡಬೇಕು ತಾನೇ
ಇಲ್ಲ ಅಲ್ಲೇ ಮಾಡಣ ಹೇ ಹಗೆ ಎರಡು ವರ್ಷ ಇರ್ತವಲ್ಲ ತಮಕೇಟು ಏನಾರ ಓದಬೇಕು ಅಂತ
ಓಹೋ ಇನ್ನ ಅಂಗನು
ಹಾ
ಧಾರವಾಡ ಮಾಡಿ ಚೆನ್ನಾಗೈಐತೆ ಅದ್ರ ಬೇರೆ ಇವಾಗ ಜಾಬ್ ಕಲ್ಫರ್ ಮಾಡ್ತಾರ ಜಾಸ್ತಿ
ಹೌದು ಹ್ಮ
ಹೋದ್ರೆ ಯಾವ್ದಾದ್ರ ಆಗುತ್ತೆ
ಹಾ
ಮಾಡಿ ಧಾರವಾಡ ಮಾಡು ಚೆನ್ನಾಗಿದೆ
ಏನ್ ಮಾಡ್ಬೇಕಂತಿದೆ ಇನ್ನು ಏನೇನಾಗುತ್ತೋ ಗೊತ್ತಲ್ಲ ಕನ್ಫರ್ಮ್ ಇಲ್ಲ ನಂದು
ಹಾ
ಅಂತೆ ಎಲ್ಲ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ
ನಡಿ ಕನ್ಫರ್ಮ್ ಮಾಡ್ಕೊ ಸುಮ್ನೆ ಮನ್ಸಲ್ಲೊಂದು ಕೇಳ್ಕೊಬೇಡಿ
ಅ ಎಲ್ಲಾ ಪ್ರೈವೇಟ್ ಕಾಲೇಜ್ ಗಳು ಇದಾವ ಅಲ್ಲ ಅಲ್ಲಿ ಒನ್ ಇಯರ್ ಗೆ ಮೂವತ್ ಸಾವರ ಅಂಗ ಕೇಳ್ತಾರಂತ
ಒಂದು ವರ್ಷಕ್ಕ
ರೆ ಅಮ್ಮ ಸರ್
ಹಾ ಅದು ಎಷ್ಟು ಎಮ್ ಎ ಎಷ್ಟ ವರುಷ ಇರೋದು
ಎರಡು ವರ್ಷ
ಎರಡು ವರ್ಷ ಅಂದ್ರೆ ಮಸ್ ಅರವತ್ ಸಾವಿರ ಆಗುತ್ತೆ ಕಾಲೇಜು
ಹಾ
ಕಾಲೇಜ್ ಪೀನ ಅರವತ್ ಸಾವಿರ ಮತ ಅಲ್ಲಿ ಇರೋದಕ್ಕೆ ಹ ಹಾಸ್ಟೆಲ್ನಲ್ಲಿ ಯಾವ್ದಾದ್ ಆಗಲಿ ಕಷ್ಟ ಆಯತ ಅಲ್ಲೇ
ಅಲ್ಲ ಹಾಸ್ಟಲಾನ ಸರ್
ಹಾ
ಮತ್ತೆ ಡೈರೆಕ್ಟ್ ಆದ್ರೆ ನಡತಿತ್ತುರ ಏನೋ ಅ ಎಕ್ಸಾಮ್ ಇದು ಕಾಲೇಜ್ ಹೋಗಬೇಕಂತ ಹೇಳ್ದಾರ
ಅಲ್ಲಿ ಕಾಲಜ ಹೋಗ್ಬೇಕಂತ
ಹಾ ಅದೇ ಏನ್ ಮಾಡ್ಲಿ ಏನ್ ಬಿಡ್ಲಿ ಅನ್ ಅಸ್ಯ್ ನನ್
ಡೈಲಿ ಹ ಡೈಲಿ ಹೋಗ ಕಾಲೇಜ್
ಡೈ ಕಾಲೇಜ್ ನೋಬೇಕಂತೆ ನಾನಗೆ ಹೋಗದಕ್ ಇಂಟ್ರೆಸ್ಟ್ ಇಲ್ಲ ಅಲ್ಲಿ
ಹೋಗಿದರು ಚೆನ್ನಾಗ ಮತ್ತೆ ಕಣ ಚೆನ್ನಾಗಿಲ್ವ ಹೋಗಕ್ಕೆ
ಎಲ್ಲಾ ಚೆನ್ನಾಗಿರ್ಬೋದಾರ ನಾಗಏನು ಡೈರೆಕ್ಟ್ ಎಕ್ಸಾಮ್ ಮಾಡಿದರ ಆಯ್ತು ಅಂದಮಗೆಮ್ಮೆ ಅ ನಾನ್ ಮಾಡಿದ್ದೆ
ಡರೆಕ್ಟ್ ಎಕ್ಸಾಮ್ ಮಾಡ್ಬಿಟ್ಟು ನೀವ ಏನ ಓದಬೇಕ ಅಂತೇಳಿ
ಹಾ
ಹ್ಮ್ ಹ್ಮ್ ಹಂಗಿದ್ರೆ ಇಲ್ಲಿ ಎಲ್ಲಾದ್ರೂ ಲೋಕಲ್ ಮಾಡಿ ಇಲ್ಲೇ ಇದು ಯಾದಗಿರಿ ಕಡೆ ಯಾದಗಿರಿ ರಾಯಚೂರ ರಾಯಚೂ
ಹೌದ
ಹಾ ಸುರ್ಪುರಲ್ಲಿ ಡೈರೆಕ್ಟ್ ಮಾಡ್ಬೋದು
ಹ್ಮ ಹಾ
ನಲ್ಲಿ ಮಾಡ್ಬಿಡಿ ಅಂದ್ರೆ ನಿನ್ಗೆ ಹಓದಕ್ ಓದಕ್ಕೆ ಅದಕ್ಕೆ ಕರೆಕ್ಟ್ ಆಗತ್ತೆ ನಿಮ್ಗೆ ಅಲ್ಲಿ ಮಾಡಿದ್ರೆ ಲೈಬ್ರರಿ ಅದೆ ಎಲ್ಲ ಫೆಸಿಲಿಟಿ ನಾ ಇದೆ ಇಲ್ಲಿ
ಹಾ ರಾಯಚೂರ್ನ ಚೆನ್ನಾಗಿದೆ ಅಂತ ಕೇಳಿದೆ ಮ ಬತ್ತಲ
ಹಾ ಹಾ
ಎಲ್ಲ ಕೇಳಿದ್ರೆ ರಾಯಚೂರು ಚೆನ್ನಾಗಿದೆ ಅಂತ ಹೇಳ್ತಾರ
ಹಾ ರಾಯಚೂರ್ನು ಚೆನ್ನಾಗಿದೆ
ಹಾ
ಆದ್ರೆ ಧಾರವಾಡ ಮಾಡಿದ್ರೆ ಅಲ್ಲೆಲ್ಲ ಕೋಚಿಂಗ್ ಅದು ಎಲ್ಲ ಹಳ್ಕ ಆಗತ್ತೆ
ಹೌದು ಅದೇ ಕೋಚಿಂಗ್ ಅಂತ ಕೋಚಿಂಗ್ ಎಲ್ಲ ಓದ್ಕೊಳ್ಳಳಕ್ ಆಗುತ್ತ ಅಂತ ನಾನ್ ಮಾಡಿದ್ದೆ ಪ್ಲಾನ್
ಹಾ
ಹ ನಾ ನಕನ್ ಅರ್ತ ಆತ ನ
ನೋಡ್ ನೋಡು ಫಸ್ಟ್ ಡಿಸೈಡ್ ಆಗಿ ಎಲ್ಲಿ ಮಾಡ್ಬೇಕಂತ ಹೇಳಿ ಮಾಡ್ಬಿಟ್ಟು ಎಕ್ಸಾಮ್ದು ಅಡ್ಮಿಶನ್ ಮಾಡಿ ನೋಡು ಎಲಾದ್ರು ಚೆನ್ನಾಗಿರ ಚೆನ್ನಾಗಿರ ಮಾಡಿ ಯಾವ್ದಾದ್ರು ಹ ಹಾ
ನೀವ ನ್ ಮಾಡ್ತಾರ
ನಮ್ದೇನೆಲ್ಲ ಗುರು ನಾವ್ ಇವಾಗ ನಮ್ ಟ್ರಿಪ್ಸಮ ಹಾಗ
ಹಾ
ಹ್ಮ್ ನಮ್ದು ಟಿಪ್ಸ್ ಇದೆ ಇವಾಗ ಈ ಅದು ಲಾಸ್ಟ್ ಎಕ್ಸಾಮ್ ಇದ ಇದು ಟ್ಂಟಿ ಒನ್ಗೆ ಟಗೆ ಲಾಸ್ಟ್ ಎಕ್ಸಾಮ್ ಹೋಗಿತ್ತ ಅಂದ್ರೆ ನಾವವು ಮೂರ್ ತಿಂಗಳು ಕೋಚಿಂಗ್ ಬರ್ಬೇಕು ನಾವು ಧಾರವಾಡಗೆ
ಹೌದಾ
ಹಾ ದಾರಡ ಬಂದ ಹ್ಮ್ ದಾರೋಡ ಬಂದ್ಬಿಟ್ಟು ಆರು ತಿಂಗಳ ನಿನ್ನ ಆರು ತಿಂಗಳ ಇರ್ತ ಲಷ್ಟಮ್ ಅದ್ರಲ್ಲಿ ಮೂರು ತಿಂಗಳ ಿಂಗ ತಗೊಂಡ್ಬಿಟ್ರೆ ಇನ್ನು ಮೂರ್ ತಿಂಗಳು ಹೋದ್ಬೋ್ ಬಂದು
ಹ್ಮ ಹ್ಮ
ಮತ್ತೆ ಅಂತೇಳಿ ನಾವು ಧಾರವಾಡಕ್ ಬರ್ಬೇಕು ಓದಕ್ಕೆ
ಹೌದಾ
ಹಾ
ನಾಡಿೆ ಆದರಾಮ ನಾಡಿೆ
ಹಾ ನೀವ ಏನಾದ್ರು ಅಡ್ಮಿಷನ್ ಧಾಡ್ ಮಾಡ್ತರಲ್ಲ ಅಲ್ಲಿ ಮಾಡಿದಾಗ ಯಾವ್ದಾದ್ೂ ಕೋಚಿಂಗ ಕೇಳಿ ಜನಾಗರದು
ಹ ಎಲ್ಲಾ ಇದಾವ ಅಲ್ಲೆಲ್ಲ ಕ್ವಾಲಿಟಿ ಅೆಲ್ಲ ಇದಾವೆ ನಾವವು ಕೇಳಿದ್ವಿ ಅಂದ್ರೆ
ಹಾ
ನೋಡೋಣ ಆದ್ಮೇಲೆ ಹೇಳ್ತೀನ ನನ್್ ಕಾಲ್ ಮಾಡೆಲ್ಲ
ಮಾಡಿ ಕಾಲ್ ಮಾಡಿ ಅಲ್ಲಿ ಹೋದ ಹೋದ್ರ ಕಲ್ಮಾರ ಊಟದಲ್ಲಿ ಸ ನಂಬುದು
ಹಾ ನತ ಮಾಡ್ತನೆ
ಹಾ ಮಾಡಿ
ಹಾ ಮಾಡತ ಮಾಡತ
ನೋಡಿ ಯಾವ್ದಾದ
ಅ ಚೆನ್ ಊರ್ಗ್ ಹೋಗಿದ್ರ ಯಾವಾಗದ್ರ
ಹಾ ಊರಿಗೆ ಹೋಗಿದ್ವಿ ಮೊನ್ನೆ ಹೋಗಿದ್ವಿ
ಹ ಹ
ಮಣಾ ಹೋಗೋಗ ಬಂದ ಊರ್ರಿಗೆ
ಹ
ನೋಡಿ ಯಾವ್ದಾದ್ರು ಕೋಚಿಂಗ್ ಇದ್ರೆ ನೋಡಿ ನಾವು ಆ ಕಡೆನೆ ಬರ್ತವಿ
ನೋಡ್ತೇನಿ ನಾನ್ ಸ್ವಲ್ಪ ನಿಜೆ ಬರ್ತದೆ ನಾನ್ ಮತ್ತೆ ಮಾಡ್ತೀನಿ ಮಧ್ಯಾಹ್ನ
ಓಕೆ ಓಕೆ ಅವಡ
ಹ ಸರ್
ಹ